ಹಲೋ
ಹಲೋ
ನಮಸ್ಕಾರ
ಹ ನಮಸ್ಕಾರ ಹೇಳಿ
ಏನ್ ಮಾಡ್ತಿದ್ದೀರಾ?
ಇದೀವಿ
ಇದ್ದು ಏನ್ ಮಾಡ್ತಿದ್ರಾ? ಊಟ ಮಾಡಿದ್ರ?
ಇಲ್ಲ
ಯಾಕೆ?
ಸುಮನೆ
ನಿಮ್ದ ಆಯ್ತಾ?
ಹ್ಮ್ ಆಯ್ತು
ನೀವ ಏನ್ ಮಾಡ್ತೀರಾ? ಆಯ್ತು.
ಏನ್ ಏನ್ ತಿಂದ್ರಿ ಮಧ್ಯಾಹ್ನ.
ರೈಸ್ ಅಂಡ್ ಸಾಂಬಾರ್
ಇಂಗ್ಲಿಷ್ ಹ್ಮ್ ಹೌದಾ
ಯಾ
ಹ್
ಹ ಸರಿ ಹಲೋ
ಹ ಹೇಳಿ ಕೇಳಿಸತಿದಯಾ
ಹಾ
ಮತ್ತೆ ಏನ್ ಮಾಡ್ತಿದ್ದೀರಾ
ಮತ್ತಂಗ ಏವುೋ ಮಾಟ್ನಾಡಟು ಕದಾ ನ ಮಾಟ್ಲಾಡ್ತಾ ಅಂಡಾ ಎಮೋ ಮಾಟ್ಲಡ ಉಂಟು ಕದಾ ಏಮಟಾಪಕ್ ಮಾಟ್ಡದು
ಸಾಯ ಮೋ ನೇನ್ ಮಾತಾಡದ ಸರಿಗ ಚಪ್ಪ ಹ ಹ ಅನ್ಕೋನ
ಹ್ಮ
ಹಲೋ
ಹಲೋ
ಏನ್ ಮಾಡ್ತಿದ್ದೀರಾ ಅಂದೆ
ವಾಚಿಂಗ್ ಮೂವಿ
ಏ ಲೂಸ್ ಅನ ಕೆಮ್ಮನಾ ಕವಾಲಾ ವದ್ದಾ ಅಸ್ ಲೂಸಾಕ್ಕೆಮ್ಮನ್ನ ಮಾನಂತ ಮಾತಾಡೋ
ಹಂಗಗೆೇವನ್ ಮಾಟ್ಲಡ
ಸಹಾಯದ್ ಇಂಗ್ಲಿಷ್ ಯೂಸ್ ವರ್ಡ್ಸ್ ತತ ಮೇಲೆ
ಹ
ಹಾ
ಸರೆ ಸೆರೆ ಸೆರೆ
ಮೆಂಟ್ಲಿ ಗಿಂಲ
ಹಲೋ
ಹಲೋ
ಹಲೋ
ನಿಮ್ ವಾಯ್ಸ ಸ್ಟ್ರಕ್ ಆಗ್ತಿದೆ ನಿಮ್ ಮನೆನೆ ಹತ್ರ ನಾಯಿ ಇದ್ಯಾಾ ನಿಮ್ಮ್ ಮನೆಯಲ್ಲಿ ಹ್ಮ ನಿಮ್ಮ್ನ ನಾಯಿ ಇದ್ಯಾಾ
ಇದೆೇ
ಹ್ಮ್ ಅದೇ ಸೌಂಡ್ ಬರ್ತಿದೆ ತುಂಬಾ ಹ್ಮ್
ಹ ಇವಾಗ ಹೋಗ ಇವಾಗ ಸರಿ ಆಯ್ತಾ
ಹಾ ಕೇಳಿಸ್ತೀರಿ ನೀವು ಓದ್ತಿದ್ದೀರಾ ಕೆಲ್ಸ ಮಾಡ್ತಿದ್ದೀರಾ
ಓದ್ತಿದ್ದೀವಿ
ಹೌದಾ ಇಲ್ಲ ಹೆಂಗಿದೆ ವಿದ್ಯಾಭ್ಯಾಸ
ಪರವಾಗಿಲ್ಲ ಚೆನ್ನಾಗಿದೆ
ನನ್ನಿ ಅಡಗ್ ಸಾಯಿ ನಿಮ್ದೇಗಿದ ಅಂತ ಓ ಏಮಿರಾ ಅದು
ನಿಮ್ದ ಹೆಂಗಿದೆ ನೀವೇನ್ ಮಾಡ್ತಿರೋದು
ನಾವು ಓದ್ತಿದ್ದೀವಿ
ಏನ್ತಿವೀರಾ
ಟೆಂತ್ ಕ್ಲಾಸ್
ಹೌದಾ ಹಾ
ಅಡುಗೆ ಸಾಯಗೂಡುದ ಪರ್ಸನಲ್ಏಮ ಮಾಡಿ ರ ಅದು ಅಡುಗೆ ತಿಯಡನು ಹೇಳಿ
ಏನ್ ಹೇಳ್ಬೇಕು
ಹ
ಏನ್ ಹಳ್ ಏನ್ ಹೇಳ್ಬೇಕು
ಹ್ಮ್ ಏನಿಲ್ಲ ಏನೋ ಒಂದಿಲ್
ಏನಿಲ್ಲ ಹೇಳಕ್ಕೆ
ಏನ್ ತಿದ್ರಿ ಮಧ್ಯಾಹ್ನ ನೀವು
ಹಾ
ಸದ್ಯ ಎ
ಅನ್ನ ಸಮರ್ ಚಂದ ಬರ್ತೀನಿ ಇದು
ಹ್ಮ್ ನೀವೇ ಮಾಡುದ ಹೊರಗಡೆ ತಸುವುದ ಅಥವಾ ಏನಾದ್ೂ
ಹಾ ಬರುತ್ತೆ
ಏನೇನ್ ಅಡಗೆ ಮಾಡಕ್ ಬರುತ್ತೆ
ಎಲ್ಲ ಮಾಡ್ತೀವಿ ನಾನ್ ವೆಜ್ ಅನಟ್ಟು
ಯಾರೋ ಮಾಡದಲ್ಲ ನಿಮಗ್ ಮಾಡಕ್ ಬರುತ್ತಾ ಅಂತ ಕೇಳ್ತಾ ಇರೋದು
ನಮಗ್ ಬರುತ್ತೆ ಮಾಡಕ್ಕೆ
ಹ್ಮ್ ಹೆಂಗ ಮಾಡ್ತೀರಾ ಸ್ವಲ್ಪ ಹೇಳ್ತೀರಾ ನೀವ್ ಎಲ್ಲಾದ್ರೂ ಪ್ರವಾಸ ಎಲ್ಲಾ ಹೋಗಿದ್ರಾ
ಇಲ್ಲ
ಹೆಂಗ್ ಮಾಡ್ತೀರಾ ಸ್ವಲ್ಪ ಹೇಳಿ ಏನಾದ್ರು ಒಂದ ಸಾಂಬಾರ್ ಹೆಂಗ್ ಮಾಡ್ಬೇಕು ಅಂತ
ಅದೆಲ್ಲಾ ಹೇಳಕ್ಕ ಆಗಲ್ಲ
ನೀ ಹೇಳಿ ಪರವಾಗಿಲ್ಲ
ಅದೆಲ್ಲ ಹೇಳಕ್ ಆಗಲ್ಲ ಹೇಳಕ್ ಆಗೋದು ಇಲ್ಲ ಹೇಳಲ್ಲ ನಾವು
ಹಂಗಿ ಮಾಡ್ಸಸ್ ತವು ಅದೇ ಮಾತಾಡೇದು ಲೂಜು ಅಮ್ಮ ನಿಕೇಮ ಮಾಟ್ಡೋದು ಅದು ನಿಂಗಗೆ ಇಟ್ಲುಂ ಅಯಲದು ಒ ಐದು ನಿಮಿಷಾಲ ಮಾತಾಡ್ ಸಾಾಯ
ಹ್ಮ
ಹ್ಮ್
ನನ್ ಕಾಫಿ ಟೀ ಬಿಟ್ರೆ ಇನ್ಏನ್ ಮಾಡಕ್ ಬರ
ಇವಾಗ ತಾನೇ ಮಾಡಕ್ ಬರುತ್ತೇನ್
ಏನೋ ಸ್ವಲ್ಪ ಸ್ವಲ್ಪ ಬರುತ್ತ ಅಷ್ಟೆ
ಹ್ಮ್ ನೀನ್ ಕಾಫಿ ಇಷ್ಟಾನ ಟೀ ಇಷ್ಟಾನ
ಹ್ಮ್ ಮಾರ್ನಿಂಗ್ ಕಾಫಿ ಇಷ್ಟ ಈವ್ನಿಂಗ್ ಟೀ ಇಷ್ಟ
ಅದ ಹೆಂ ಅದನ್ನ ಇಷ್ಟ ಅನ್ನಲ್ಲ ಬೆಳಿಗ್ಗೆ ಕಾಫಿ ಕುಡಿತೀವಿ ಸಂಜೆ ಟೀ ಕುಡಿತ ಟಿವಿ ಅಂತಾರೆ ಅದನ್ನ
ನಮ್ಗ ಹಂಂಗಗೆ ಇಷ್ಟ
ಹ್ಮ್ ಮತ್ತೆ ನಿ ಸಮಾಚಾರ ಎಲ್ಲಾ ಚೆನ್ನಾಗಿದ್ದೀರಾ ನಿಮ್ಮ್ ಮನೆಯಲ್ಲಿ ಎಲ್ಲಾರೂ
ಹ ಚೆನ್ನಾಗಿದಾರ
ಹ್ಮಞ ಹ್ಞ
ಮತ್ತೆ ಇನ್ನೇನು
ಏನಿಲ್ಲ ಏನಾದ್ರು ಹೇಳಿದ್ರೆ ಕೇಳ್ತೀವಿ ಮತ್ತೆ ಎಕ್ಸಾಮ್ ಎಲ್ಲ ಮುಗೀತಾ ನಿಮ್ಗೆ
ಆ ಮುಗಿತು
ನಿಮ್ದುನೇಹ್ಯ ಅಡಿಗೆ ಕೆಮ್ಮನ ಲೋಗ್
ನಿಮ್ದು ನಿಮ್ದು
ನಮ್ದು ಮುಗೀತೆಲ್ಲಾ ಹೆಂಗ್ ಮಾಡಿದ್ರಿ ಎಕ್ಸಾಮ್
ಪರವಾಗಿಲ್ಲಾ ಚೆನ್ನಾಗೆ ಮಾಡದ್ರಿ
ಹ್ಮ್
ಹ್ಮ್ ನಿಮ್ದು ಎಕ್ಸಾಮ್ ಮುಗೀತಾ
ನಂದು ಮುಗೀತು ಎಕ್ಸಾಮು ಹೌದಾ ಇಂಟರ ಚೆನ್ನಾಗ್ ಮಾಡಿದ್ರ ಹ್ಮ್
ಪರವಾಗಿಲ್ಲ ಮಾಡಿದ್ದಿನಿ
ಹ್ಮ್ ಎಲ್ಲಾ ಈಸಿ ಇತ್ತಾ
ಇಲ್ಲ ಒಂದೆರಡು ಕಷ್ಟ ಇತ್ತು
ಹೌದಾ ಅದನ್ ಹೆಂಗ್ ಮಾಡದ್ರಿ
ಪರವಾಗಿಲ್ಲ ಮಾಡಿದ್ದೀವಿ
ಹ್ಮ್ ಮತ್ತೆ ನೀವು ನೀವು ಮನೇಲಿ ಇರೋದ ಇಲ್ಲಾ ಹೊರಗಡೆ ಇರೋದ ಹಾಸ್ಟೆಲ್ ನಾಗ
ಹಾಸ್ಟೆಲ್ ಹಾಸ್ಟೆಲ್
ಹೌದ ಎಲ್ಲ ಅಲ್ಲ ಚೆನ್ನಾಗಿದಯಾ ನಿಮ್ಗೆ ಅಡ್ಜಸ್ಟ್ ಆಗಿದಿಯಾ
ಅಡ್ಜಸ್ಟ್ ಆಗಿದೆ ಊಟ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು
ಹೌದ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನ್ ಮಾಡಕ್ ಆಗ
ಹೌದು ಹ್ಮ್ ನೀವೆಲ್ಲ ಇರೋದು
ಮನೆಯಿಂದಾನೇ ಹೋಗ್ತೀವಿ
ಹೌದಾ ಹ್ಮ್
ಹ್ಮ್ ಹ್ಮ
ಮತ್ತೆ ಮನೆ ಬೆಳಗಿಂದ ಏನ್ ಮಾಡದ್ರಿ
ಏನಿಲ್ಲ ತಿನ್ನದು ಮಲ್ಗೋದು ಫೋನ್ ನೋಡದು ಅಷ್ಟೇ
ಅಷ್ಟೇ ಬಿಡಿ ಕೆಲ್ಸ ನಿಮ್ಗ ಇವಾಗ ರಜೆನಾ
ಹಾ
ಹ್ಮ್
ನಿಮಗ ಎಕ್ಸಾಮ್ ಮುಗೀತಲ್ವಾ ಮತ್ತೆ ಏನ್ ಮಾಡ್ತೀರಾ ನೆಕ್ಸ್ಟ್ ಒನ್ ಮಂತ್
ಒಂದ್ ತಿಂಗಳ್ ಕೊಟ್ಟಿದಾರ ನಮ್ಗೆಲ್ಲಾ ಒಂದ್ ಹದ್ನೈದ ದಿನ ಅಷ್ಟೇ ಕೊಟ್ಟಿದಾರೆ
ಹ್ಮ್
ಹ್ಮ್
ಮತ್ತೆ ಕಾಫಿ ಟೀ ಏನಾದ್ರು ಆಯ್ತಾ ಕಾಫಿ ಟೀ ನಿಮ್ದು
ಇನ್ನೂ ಇಲ್ಲ
ಯಾಕೆ
ಹ್ಮ್ ಇವಾಗ್ಲೇ ಕುಡಿಯಲ್ಲ.
ಹೌದಾ
ಹ್ಮ್
ಹ್ಞೂ ಮತ್ತೆ ಇನೇನ್ ಸಮಾಚಾರ.
ಏನಿಲ್ಲ ಹೇಳ್ಬೇಕು ನೀವ್ ಹೇಳುದ್ರೆ ಕೇಳ್ತೀವಿ.
ಹ್ಮ್ ನ ಆತಾ ಮತ್ತೆ ಕಾಲೇಜ್. ರಜಾ ಆದ್ಮೇಲೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಇಷ್ಟಾನೇ ಆಗಲ್ಲ ಅಲ್ವಾ. ಮನೆಯಲ್ಲೆ ಇರ್ಬೇಕು ಅನ್ಸುತ್ತೆ.
ಹ್ಮ್ ಅಲ್ಲಿದ್ರೆ ಅಲ್ಲಿ ಇರ್ಬೇಕ ಅನ್ಸುತ್ತೆ ಇಲ್ಗೋದ್ರೆ ಇಲ್ ಇಲ್ಲಿ ಇರ್ಬೇಕ ಅನ್ಸುತ್ತೆ.
ಹೌದು ನೀವು
ಇಲ್ಲ ಸ್ವಲ್ಪ ಡಿಸ ಹಾಲಿಡೇಸ್ ತಗೊಂಡ್ ಮತ್ತೆ ಹೋಗ್ತೀವಿ.
ಒಂದ್ ತಿಂಗ್ಳ್ ಕೊಟ್ಟಿದಾರಲ್ವಾ ಸಾಕಾಗಲ್ವಾ.
ಸಾಕಾಗಲ್ಲ.
ಹ ಈಗ ಏನ್ ಮಾಡ್ತೀರಾ ಮತ್ತೆ ಅಷ್ಟ ದಿನ. ಸರಿ ನಿಮ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು.
ಹಾ ಸರಿ